ಹಲೋ
ಕೇಳ್ಸ್ತೀಲ್ವಾ
ಏನ್ ಮಾಡ್ತಿದ್ದೀಯಾ
ಏನಿಲ್ಲ ಸುಮ್ಮ್ನೆ ಕುೂತ್ಕೊಂಡಿದ್ದೀ ನೀನು
ಹ್ಮ್ ನಾನು ಏನಿಲ್ಲ ಸುಮನೆ ಕೂತಿದ್ದೆ ನೋಡ ಹಂಗೆ ಹ್ಮ್ ಏನ್ ಮಾಡ್ತಿದ್ದೀಯಾ ಕಾಫಿ ಎಲ್ಲ ಆಯ್ತಾ
ಎಲ್ಲಾ ಆಯ್ತು
ಹ್ಮ್ ಮತ್ತೆ ಏನ್ ಮಾಡ್ತಿದ್ದೆ ಹ್ಮ್ ಇದು ಎಲ್ಲಾ ಚಾ ಎಲ್ಲ ಆಯ್ತು ನೋಡು
ಹಾ
ಹ್ಮ ನಾ ಏನ್ ಮಾಡ್ತ ಸುಮ್ನೆ ಇದ್ದ
ಇಲ್ಲ ಇಲ್ಲ ತಮ್ಮ ಜೊತೆ ಜಗಳ ಆಡ್ತ
ಹೌದಾ ನನ್ಗೂ ಒತ ನನಗೂ ತಮ್ಮ ಇದ ಇದ್ದಾನೆ ಅಪ್ಪಾ ಅವನ ಹತ್ರನು ಸೇಮ್ ನಾವು ಹಂಗೆ ಜಗಳಾ ಆಡ್ತೀವಿ ಕಿತ್ತಾಡ್ತಿೀವಿ ಜಗಳಾ ಆಡ್ತಿವಿ ಎಲ್ಲಾನು ಮಾಡ್ತೀವಿ ನೋಡು ಹ್ಮ ನಮ್ ತಮ್ಮ ಎಲ್ಲಾ ಸ್ಕೂಲ್ಗೆಲ್ಲಾ ಹೋಗ ಹೋಗ್ತಿದ್ದಾನೆ ನಿಮ್ ತಮ್ಮ ಸ್ಕೂಲ್ಗೆ ಹೋಗ್ತಿದ್ದಾನ ಕಾಲೇಜ್ ಹೋಗ್ತಿದ್ದಾನ
ಹ ಅವನು ಆಕ್ಚುಲಿ ಇವಾಗ ಕಾಲೇಜ್ಗೆ ಹೋಗ್ತಿದ್ದಾನೆ
ಹೌದಾ ನನ್ಗೆ ನಮ ತಮ್ಮ ಸ್ಕೂಲ್ಿಗೆ ಹೋಗ್ತಿದ್ದಾನೆ ಮತ್ತೆ ಅವ ಎಲ್ಲ ಹತ್ತನೇ ತರಗತಿ ಎಲ್ಲ ಮುಗ ಬಂತು ಇವಾಗ ಮತ್ತೆ ಹತ್ತು ಮುಗ್ದಾದ ಆದ್ಮೇಲೆ ಏನ್ ಮಾಡಿಸ್ಬೇಕು ಅಂತ ನನಗೂ ಒಂದು ಫುಲ್ ಡೌಟ್ ಇದೆ ಅವನಂತೂ ಹೇಳಿದ್ ಮಾತ ಕೇಳಲ್ಲ ತುಂಬಾ ಇದು ಜಾಸ್ತಿ ಜಗಳ ಮಾಡ್ತಾನೆ ಮತ್ತೆ ವಾದ ಮಾಡ್ತಾನೆ ಯಾರ್ ಮಾತು ಕೇಳಾಗ ತುಂಬಾ ಇದ್ರ ಇದನ್ ಏನ್ ಮಾಡ್ಸಿದ್ರೆ ಚೆನ್ನಾಗಿ ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೆ
ಎಲ್ಲ ತಮ್ಮಂದರು ಹಂಗೆನಾ ಏನ್ ನನ್ಗಂತೂ ಅರ್ಥ ಆಗ್ತಿಲ್ಲ ನನ್ ತಮ್ಮನ ಸೇಮ್ ಏನು ಹ ಕೇಳೋದಿಲ್ಲ ಮನೆ ಮಾತ್
ಸೇಮ್ ನಮ ತಮ್ಮನು ಹಂಗೆ ಏನ್ ಕೇಳದ ಏನ್ ಬಿಡೋದಿಲ್ಲ ನಾ್ ನಂಗೆ ಜಾಸ್ತಿ ಕಿತ್ತಾಡ್ತಾನೆ ಮತ್ತೆ ಎಷ್ಟೇ ಕಿತ್ತಾಡಿಿದ ಕೂಡ ಅವ್ ನಮ್ಮ ಎಷ್ಟು ಪ್ರೊಟಕ್ಟಿವ್ ಮಾಡ್ತಾರೆ ಗೊತ್ತಾ ಅವರೆಲ್ಲ ನಲ್ಲ ಬಿಡಲ್ಲ ಎಲ್ಲೂ ಕಳ್ಸಲ್ಲ ಎಲ್ಲಿ ಹಗೆ ಹೋದ್ರರು ಕೂಡ ಕರ್ಕೊಂಡ್ ಹೋಗ್ತಾರೆ ಅವ್ರೇ ಕರ್ಕೊಂಡ್ ಬರ್ತಾರೆ ಎಷ್ಟ್ ಚೆನ್ನಾಗ್ ನೋಡಕಂತಾರೆ ಆದ್ರರು ಮತ್ತೆ ಹಂಗೆ ಜಾಸ್ತಿ ಜಗಳ ಕೂಡ ಜಗಳಾನೂ ಆಡ್ತಾರೆ
ಹ್ಮ್ ಅದೇ ತಮ್ಮ ಅಣ್ಣ ಇರೋದು ತುಂಬಾ ಅಂದ್ರೆ ತುಂಬಾ ಲೈಕ್ ಅದೃಷ್ಟ ಮಾಡಿದೀವಿ ನಾವು ಸೀರಿಯಸ್
ಹ್ಮ್ ಹೌದು ನಿಜ ಅಂದ್ರೆ ನಿಜ ಅದು ಮಾತ್ರಾನೇ ಎಷ್ಟ್ ಚೆನ್ನಾಗಿರುತ್ತೆ ಅವ್ರ ಜೊತೆ ಜಗ್ಗಳಾಡೋದ್ರಲ್ಲಿ ಕೂಡ ಏನೋ ಒಂತರ ಮಜಾ ಸಿಗುತ್ತೆರೆ
ಏನ್ ಏನಾದ್ರು ಕಷ್ಟ್ ಕಷ್ಟ ಬಂದ್ರು ನಾವ್ ಏನಾದ್ರು ಅಮ್ಮ ಅಪ್ಪ ಜೊತೆ ಹೇಳ್ಕೊಿಲ್ಲ ಅಂದ್ರು ತಮ್ಮ ಜೊತೆ
ಹ್ಮ ಅವ್ರ ಜೊತೆ ಹೇಳ್ಕೋಬೋದು ಅವರೆಲ್ಲ ಬಗ್ಗೆಹರಿಸ್ತಾರೆ ಎಲ್ಲಾ ನಮ್ ಪ್ರ ನಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು ನಮ್ಗೆ ಏನೇ ಕಷ್ಟ ಬಂದ್ರು ಎಲ್ಲಾ ಅವ್ರ ಬಗ್ಗೆತಾರೆ ಆದ್ರೆ ನಮ್ ತಮ್ಮಗೆ ಹತ್ತನೇ ತರಗತಿ ಮುಗಿತಾ ಬಂತು ನೆಕ್ಸ್ಟ್ ಏನ್ ಮಾಡ ಮಾಡಸ್ಬೇಕು ಅಂತ ನನ್ನೇ ಕ್ವಶನ್ ಏನ್ ಮಾಡ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಸೈನ್ಸ್ ಮಾಡಿದ್ರೆ ಅಂತ್ರು ವಿಜ್ಞಾನ ಮಾಡಿದ್ರೆ ಅಂತೂ ಅದು ಮಾತ್ರ ಬರೀ ಕಡೆನೆ ಇಂಜಿನಿಯರಿಂಗ್ ಕಡೆನೆ ಹೋಗ್ಬೇಕಾಗುತ್ತೆ ಅದು ಬಿಟ್ರೆ ಇನ್ನ ಎಲ್ಲಿ ಆರೋಗ್ಯ ಕೇಂದ್ರಗಳಿಗೆ ಮತ್ತೆ ಅದನ್ನೆಲ್ಲಾ ಮಾಡ ಬೇಕಾಗುತ್ತೆ ಅದೆಲ್ಲಾ ಅವ್ರ ಕೈಲೆಲ್ಲ ಆಗುತ್ತೆ ಬಿಡು ಅದೆಲ್ಲಾ ಆಗಲ್ಲ ಅದಕ್ಕೆ ನಾನ ಏನಾದ್ರು ಡಿಪ್ಲೊಮಾ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಏನ್ ಮಾಡ್ತನೋ ಗೊತ್ತಿಲ್ಲ ರಿಸಲ್ಟ್ ಬಂದ್ಮೇಲೆ ನೋಡ್ಬೇಕು ನಿಮ್ ತಮ್ಮ ಏನ್ ಮಾಡ್ತಿದ್ದಾನೆ
ನಮ್ ತಮ್ಮ ಇವಾಗ ಗ ಡಿಗ್ರಿ ಮಾಡ್ತವನ ಅವನು ಬಿ ಕಾಮ್ ತಗೊಂಡ ಅವನ
ಡಿಗ್ರಿ ಮಾಡ್ತಾನ
ನನ್ಗೆ ನನ್ಗ ಏನ್ ಅನ್ಸತು ಅಂದ್ರೆ ನನ್ ತಮ್ಮಗೆ ಏನಾದ್ರು ಇರ್ತಾರ ಸರ್ ಸರ್ಕಾರಾರಿ ಉದ್ಯೋಗ ಎಸ
ಹ್ಮ್ ಹೌದು ಯದಕಂದ್ರೆ ಅದಕ್ ಜಾಸ್ತಿ ಇ ಅಲ್ಲ ಇವಾಗ ವ್ಯಾಲ್ಯೂ ಒಂದಿದೆ ಮತ್ತೆ ಏನೋ ಒಂತರ ಸರ್ ತರ್ಕಾರಿ ನೌಕ್ರಗಳು ಮಾಡಿದ್ರೆನೆ ಏನೋ ಒಂ ತರ ಹೆಮ್ಮೆ ಇರುತ್ತೆ ಅದನ್ನೆಲ್ಲ
ಹೌದು ಅವರು ಮರ್ಯೆ ಅದೇನು ಅದೇ ಉದ್ಯೋಗ ನೋಡಿನೇ ಮರ್ಯಾದೆ ಕೊಡ್ತಾರೆ ಗೊತ್ತಾ ಸರ್ಕಾರದ ನೌಕರಿ ಉದ್ಯೋಗ ಇ ಎಂದು
ಹ್ಮ್ ಹೌದು
ಅದಕ್ಕಂತಾನೇ ಮರ್ಯಾದೆ ಮರ್ಯಾದೆ ಕೊಡೋದು ಅದೇ ರೀತಿ ಉದ್ಯೋಗ ಎಂ ಎಲ್ಲಿ ಮಾಡ್ತಿದಾರ ಅಂತ ನೋಡಿ ಮರ್ಯಾದೆ ಕೊಡ್ತಾರೆ ನಿ
ಹ್ಮ್ ಹೌದು ಹಂಗೆ ಅ ಅದ್ರ ಮೇಲೆನೆ ಮರ್ಯಾದೆ ಎಲ್ಲಾ ಇದು ಉಳಿಯುತ್ತಲ್ಲಾ ಇವಾಗ ಏನಾದ ಅವರು ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಕೇಂದ್ರಗಳಲ್ಲಿ ಎಲ್ಲ ಅವರು ಏನಾದ್ರು ಇದು ಕೆಲಸ ಮಾಡ್ತಿದ್ರೆ ಅವ್ರಿಗೂ ಒಂದ್ ಹೆಮ್ಮೆ ಇರುತ್ತೆ ಅದನ್ನ ನೋಡಿ ನಮಗೂ ಅವ್ರಿಗೆ ಎಲ್ಲ ಅವ ಗೌರವ ಕೊಡೋ ನೋಡಿ ನಮ್ಗೆ ಎಷ್ಟೆಲ್ಲ ಖುಷಿ ಆಗುತ್ತೆ ಅಲ್ಲ ಅವ್ರಿಗೆ ಗೌರವ ಕೊಡೋದ್ ನೋಡಿ ಹಬ್ಬ ನಮ್ ತಮ್ಮ ಅಲ್ಲಾ ನಮ್ ತರ್ಮ ಸ ಸರ್ಕಾರಿ ನೌಕರಿಯಲ್ಲಿ ಮಾಡ್ತಿದ್ದಾನೆ ಎಷ್ಟೆಲ್ಲಾ ಇದು ಅಂತ ಎಷ್ಟು ಖುಷಿ ಆಗುತ್ತೆ ಅಲ್ಲ
ಹೌದು ನಮ್ಗೂ ಎಷ್ಟು ಹೆಮ್ಮೆ ಇರುತ್ತೆ ಲೈಕ್ ಮಾತಾಡ್ ಏನಾದ್ರು ಕೇಳ್ರುನು ಯಾರಾದ್ರರು ನಾವ್ ಹೇಳ್ಕೊಳಕು ತುಂಬಾ ಗೌರವ ಇರುತ್ತೆ
ಸರ್ಕಾರಿ ನೌಕರಿಯಲ್ಲಿ ಕೆಲ್ಸ ಮಾಡ್ತಿದ್ದಾನೆ ಅಂತ ಹಕಳಕ್ ನಮ್ಗೂ ಒಂದ್ ಹೆಮ್ಮೆ ಇರುತ್ತ ಮತ್ತೆ ನಮ್ ತಂದೆ ತಾಯಿ ಕೂಡ ಬಹಳಾನ ಹೆಮ್ಮೆ ಇರುತ್ತೆ ಅದನ್ನೆಲ್ಲಾ ಏನೋ ಒಂಂತರ ಚಂದ ತಮ್ಮ ಅಂದಿ ಇರೋದೇ ಏನೋ ಒಂತರ ಖುಷಿ ಅವ್ರತ್ರ ಎಲ್ಲಾ ಮಾಡ್ಬೋದು ಜಗಳ ಮಾಡ್ಬೋದು ಅಣ್ಣನ್ ತರ ಫೀಲ್ ಮಾಡ್ಕೋಬಹುದು ಮತ್ತೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ನಮ್ಮ್ ಹತ್ರ ಜಗಳ ಆಡ್ತಾರೆ ಅದು ಮತ್ತೆ ಅವ್ರಿಗೆಲ್ಲ ನಾವು ದುಡ್ ಕೊಡ್ತಿರ್ಬೇಕು ನಾವನ್ನೆಲ್ಲಾ ಏ ಮಾಡ್ಕೊಂಡ್ ಬಿಡ್ತಾರೆ ಅವರೆಲ್ಲಾ
ನನ್ನಾನು ಅಷ್ಟೇ ಎಲ್ಲಿದ್ನು ಮತ್ತೆ ಕಾಲ್ ಮಾಡ್ತಿರ್ತೇನೆ ಅ ಹಾಕು ಅಕ್ಕ ಹಾಕು ಇತ್ತ ಎ ಟಿ ಎಂ ಅನ್ಕೊಂಡೋರ ಅಕ್ಕ ಅನ್ಕೊಂಡೋರು ಗೊತ್ತಿಲ್ಲ ನೀ
ಏನಪ್ಪ ಹ್ಮ್ ಏನಾದ್ರು ಕೇಳಿದ್ರೆ ಹೂ ನಾವ್ ಜಾ ಮಾಡ ನಾವ್ ಕೆಲ್ಸ ಮಾಡ್ಬೇಕಾದ್ರೆ ಕೊಡ್ತೀವಿ ಬಿಡ್ರಿ ಕೊಡ್ರಿ ಅಂತೆಲ್ಲಾ ಮಾತಾಡ್ತಾರೆ ಇವಾಗ ಇವಾಗ ಎಲ್ಲ ಕೊಟ್ಟಿವವ ಅಂತೇಳಿ ಇಟ್ಕೊಳ್ಳಿ ಅಂತೆಲ್ಲಾ ಮಾತಾಡ್ತಾರೆ ಬಾಳ ಇದ್ದಾರೆ ತಮ್ಮಂದಿರು ಹ್ಮ್ ಎಲ್ಲಾ ತಮ್ಮಂದಿರು ಅಷ್ಟೇ ಎಲ್ಲಾ ತಮ್ಮಂದಿರ ಅಷ್ಟೇ ನೋಡಂಗೆ ಬಾಳ ಇದು ಹ್ಮ್ ಜಾ ಬಾಳ ಇದು ಮಾಡ್ತಾರೆ ಅವರೆಲ್ಲಾ ಇದರು ಹ್ಮ್
ಹ್ಮ್ ಹ್ಮ್
ಅವರು ಏನೋ ಒಂತರ ಬರೇ ಜಗ್ಗಳ ಆಡ್ತಿರ್ಬೇಕು ಅದು ಮಾಡ್ತಿರ್ಬೇಕು ಇದು ಮಾಡ್ತಿರ್ಬೇಕು ಮತ್ತೆ ಕೇಳೋದಂದೆ ಅ ನಮ್ಮಂದಿರ್ ಮಾತ್ ಒಂದೆ ಕೇಳ್ತಾರೆ ಅಷ್ಟೇ ನಮ್ಮ ಅಕ್ಕಂದಿರ್ ಮಾತ್ ಏನು ಕೇಳಲ್ಲ ಅವರು ಅಮ್ಮೂ ಏನನ್ ತಗ್ ಬಾ ಅಂತಂದ್ರೆ ಫಸ್ಟ್ ಓಡ ಹೋಗ್ತಾರೆ ತರಾಕಲ್ಲಾ ನಮಿಗ್ ಅದ ಏನಾದ್ರರು ತಂದಕೋಡ್ರ ಅಂತಾನೂ ಒಬ್ರು ತಂದಕೊಡಲ್ಲ ನಿಮ ತಮ್ಮನೂ ಹಿಂಗೇನಾ
ಅಂತ ಮಾನು ಅವ್ನಗ್ ಮಾತ್ರ ಎಲ್ಲ ತಗೊಂಡ್ಂಬಂದ್ ಕೊಡ್ಬೇಕಕ್ ನಾನು ಮತ್ತೆ ಅವ್ರು ಮತ್ರ ಏನ್ ತಗ ಮಾಡ್ಕೊಳವಾಗಂಗಗೆ
ಹ್ಮ್ ನಮ್ ತಮ್ಮನ ಹಂಗೇನ ನೀನೇ ತಗೊಂಡ್ ಬಂದ್ ಕೊಡ್ ನನಿಗೆ ನಾನ್ ತಂದಕೊಡಲ್ಲ ಅಂತಾನೆ ಅವ್ನುನು ಹ
ಯಾಗ್ಲೂ ಅವರು ಯಾವಾಗ್ಲೂ ಚ ಏನಿದೆ
ಆಾ
ಏನು ಸೌಂಡ್ ಬರ್
ಹ್ಮ್ ಹ್ಮ್ ಹ್ಮ್ ಶಬ್ದಾನ್ ಮ ಏನು ಇಲ್ಲ ಹಂಗೆ ಸ್ವಲ್ಪ ಹ ಇದು ಇರುತ್ತೆ ಅಲ್ಲಾ ಅದೆಲ್ಲಾ ನಾವ ಬರ್ತ ಇರುತ್ತೆ ಹಂಗೆ ಬೇರೆ ಕಡೆ ಇರ್ತೀವಿ ಅಲ್ಲಾ ಅದ್ರಿಂದ ಆ ತರ ಎಲ್ಲಾ ಬರುತ್ತೆ ಮತ್ತ ಶಬ್ದ ಎಲ್ಲ ಮತ್ತೆ ನಿಮ್ ತಮ್ಮ ಇನ್ನ ಹೆಂಗಿರ್ತಾನೆ ನಿನ್ ಹತ್ರ ಹೆಂಗರ್ ನಿನ್ ಹತ್ರ ಹೆಂಗಿರ್ತಾನೆ ಮ ಮನೆಯಲ್ಲಿ ನಿಮ್ಮ ಅಮ್ಮನ ನಿಮ್ಮಮ್ಮನ ಜೊತೆ ಎಲ್ಲಾ ಹೆಂಗಿರ್ತಾನೆ
ನಮ್ಮಮ್ಮ ಮಾತಂತೂ ಕೇಳೋದೇ ಇಲ್ಲ ನಂತಮ್ಮ
ನೀವ ಅಮ್ಮನ್ ಮಾತ್ ನಿನ್ ಮಾತ್
ನನ್ ಮಾತಾದ್ರೂ ಸ್ವಲ್ಪ ಕೇಳ್ತಾನೆ ಅಮ್ಮ ಮತ್ ಕೇಳದೇ ಇಲ್ಲ
ನೀ ಮಮ್ಮನ್ ಮಾತ
ಇಲ್ಲ ಈಗ ನಾನು ಯಾವಾಗ್ಲೂ ಅವನ್ಗದೆ ಬಯೋದು ಕೇಳು ಯಾಕ ಆತರ ಆಡ್ತೀಯ ಅದು ಇದು ಅಂತ ಕೇಳದೇ ಇಲ್ಲ ಅವನೇ ಒಂದ್ ಮಾತು
ಹ ಹ್ಮ್ ನಮ್ ತಮ್ಮ ಹಂಗೆಲ್ಲಾ ಆಡಲ್ಲ ನಮ್ಮ ಅಮ್ಮನ್ ಮಾತ್ ಕೇಳ್ತಾನೆ ಅದೇ ನನ್ ಮಾತ್ ಮತ್ತೊಂದೆ ಕೇಳಲ್ಲ ಅವನು ನಮ್ಮಜ್ಜಿ ಮಾತ್ರ ಕೇಳ್ತಾನೆ ನಮ್ ತಾತನ್ ಮಾತ್ ಕೇಳ್ತಾನೆ ನಮ್ ಅಮ್ಮನ್ ಮಾತ್ ಕೇಳ್ತಾನೆ ಎಲ್ರುೂ ಮಾತ್ ಕೇಳ್ತಾನೆ ಅವ ಅವರು ಏನ್ ತಗ್ ಬಂದ್ರರು ಓಡೋಗ ತಗ್ ಬರ್ತಾನ ಆದ್ರೆ ನನಗ ಏನಾದ್ ತಂದಕೊಡ ಅಂತಂದ್ರೆ ಏ ಏನು ತಂದಕೊಡಲ್ಲ ಆ ತರ ಇದ್ದಾನೆ ಹ
ಅದೇ ನಾನ್ ನನ್ ಮಾತ್ ಯಾಕ ಗೊತ್ತ ಕೇಳೋದು ನಮ್ಮ್ ಮತ್ತೆ ಅವನ್ ಏನಾದ್ರು ರೊಕ್ಕ ಬೇಕಂದ್ರೆ ಕೊಡ್ಬೇಕಲ್ವಾ
ಹ ಹ ಅದಕ್ಕೆ ಕೇಳ್ತಾನಾನ್ ಆದ್ರೆ ನಮ ತಮ್ಮ ಹಂಗಲ್ಲ ನನ್ ಮಾತು ಕೇಳಲ್ಲ ಬಟ್ ಆದ್ರೆ ಮತ್ತ ದುಡ್ ಹಾಕ್ಸ್ಕೊಂತಾನೆ ಅವನಂಗ
ಅವ್ನ್ಗ ಏನ ಅಂದ್ರೆ ಮತ್ತೆ ನಾನ್ ಮಾತ್ ಕೇಳಿಲ್ಲ ನಾನ್ ಕೊಡ ಅಲ್ಲ ಆ ಭಯ ಇಿಂದ ಮಾತ್ರ ಮಾತಾಡೋದು ಇಲ್ಲಾಂದ್ರೆ ಮಾತಾಡೋದಿಲ್ಲ ಅವನು
ಇಸ್ಕೊಂತಾನೆನ ಅಮ್ಮನ ಹತ್ರನು ಇಸ್ಕೊಂತಾನೆ ಅಜ್ಜಿನ ಹತ್ರನು ಇಸ್ಕೊಂತಾನೆ ಬಟ್ ಆದ್ರೆ ಅವರು ನನ್ನ ಹತ್ರ ಇಸ್ಕೊಂಡ್ರೆ ಅವನ ಹತ್ರ ನಾನು ಹೇಳಿದ್ದೇನು ಕೆಲ್ಸ ಮಾಡಲ್ಲ ಅವ್ನು ಆದ್ರೆ ನಮ್ಮಮ್ಮಂತ ಏನಾದ್ೂ ಕಂಡ್ರೆ ಇ ಕೊಡ್ತಾರೆ ಅಲ್ಲ ಅವ್ರೆಲ್ಲ ಅವ್ರೆಲ್ಲಾ ಕೊಟ್ರುನು ಅವ್ರ ಬಿದ್ ಕೆಲ್ಸ ಮಾಡ್ತಾನೆ ಅವ್ನಂಗ ಕಿತ್ತಡದ ಮಾತ್ರ ಹೆವಿ ಜಾಸ್ತಿ ಕಿ ಇಾಡ್ತವಿ ಟಿವಿದ ರಿಮೋಟ್ ಎಲ್ಲ ಇ್ದಾಡ್ತೀವಿ ಕೂದಲೆಲ್ಲಾ ಇಡ್ದ ದು ಎಲ್ಲಾ ಜಗ್ಗಳ ಜಗ್ ಇಡ್ದು ಆಟ ಆಡ್ತಿೀವಿ ಮತ್ತೆ ಜಗ್ಗಳ ಆಡ್ತಿೀವಿ ಈ ತರ ಎಲ್ಲಾ ಮಾಡ್ತೀವಿ ನಾನು ನಮ ತಮ್ಮ ಜಾಸ್ತಿ ಜಗಳ ಆಡ್ತೀವಿ
ಹ್ಮ್ ನಾನ್ ನ ತಮ್ಮನ ಮುಂಚೆ ತುಂಬಾ ಚಗಳ ಆಡ್ತಿದವಿ ಇವಾಗ ಹಾಸ್ಟೆಲ್ ಹೋಗತಿದವಿ ನಾವು ಅವಾಗ ಅವಾಗ ಮಾತ್ರ ಮನೆಗ್ ಬರ್ತಿದ್ದೀನಿ
ಅದಿಕ್ಕೆ ಅವನ್ ಬೇಜಾರ್ ಬಗ್ತಾನ ಅನ್ಸುತ್ತೆ ಅವನ್ ಒಬ್ನೇ ಆಗ್ಬಿಡ್ತಾನಲ್ಲ ಮನೆಯಲ್ಲಿ ಇವಾಗ ಜಗಳಾಡಕ್ ಬೇರೆ ಇಲ್ಲ ಅಲ್ಲ ಅದಕ್ಕೆಲ್ಲ ಅವನು ರಾತ್ರಿವಾಗ ಜಗಳಾಡೋದೆಲ್ಲ ಬಿಟ್ಟಿದ್ದಾನ ಅನ್ಸುತ್ತೆ
ಹ್ಮ
ಹ್ಮ್
ಅದೇ ಅದಕ್ಕಂತ ನೀ ಫಸ್ಟ್ ತುಂಬಾ ಮದು ತುಂಬಾ ಎಲ್ಲ ಆಡ್ತಿದ್ದಾನ ಒನ್ಸತಿ ಇವಾಗ ಆಳೋದೇ ಇಲ್ಲ
ಇವಾಗ ಅಷ್ಟೊಂದ ಜಗ್ಗಳ ಆಡಲ್ಲ ಹಂಗೆ ಅವರು ಬರ್ತಾ ಬರ್ತಾ ಅವ್ರಿಗೆ ಲ್ಲಾ ಇದು ಬುದ್ಧಿವಂತರ ಆಗ್ತಾರೆ ಅಲ್ಲ ಅವಾಗೆಲ್ಲಾ ಜಗಳ ಕಡಿಮೆ ಮಾಡ್ತಾರೆ ಎಲ್ಲಾನೂ ಕ ಕ ಮಾಡ್ತಾರೆ ಅವಾಗವ ಇವಾಗೆಲ್ಲ ಇವಾಗೆಲ್ಲ ಅವ್ರ ನಮ್ಮ ಹತ್ರ ದುಡ್ಡಿಸ್ಕ ಅಂತಾರೆ ಅವೆಲ್ಲಾ ಅವ್ರೇ ನಾವು ಕೇಳಿಲ್ಲ ಅಂದೂ ಕೂಡ ಅವ್ರೇ ನಮಗ್ ದುಡ್ಡು ಕೊಡ್ತಾರೆ ಮುಂದೆ ದೊಡ್ಡವರು ಅಕ್ಕ ಅಂತ ಹೋದಾಗೆಲ್ಲ ಏನೋ ತಮ್ಮಂದಿರ ಏನೋ ಒಂತರ ಚಂದ ಆ
ಅವನು ಅದೇ ಮಾತ ಅಂತಾನೆ
ಹ್ಮ್ ಹಂಗೆ ಬರ್ತಾ ಬರ್ತಾ ಅಷ್ಟೇ ಅವರೆಲ್ಲ ಹ್ಮ್
ಹ ನನ್ ಮತ್ತೆ ಉದ್ಯೋಗ ಬಂದ್ರೆ ನೌಕರಿ ಬಂದ್ರೆ ನಾನ್ ನನ್ಗೆ ಕೊತೀನಿ ನೀ ಹಾಕಿದ್ದೆಲ್ಲ ವಾಪಸ್ ಕೊಡ್ತೀನಿ ಬಿಡು ಹಾಕು ಅಂತಾನೆ
ಹ್ಮ್ ಹಂಗೆ ಮಾತಾಡ್ತಾರೆ ಅವರೆಲ್ಲಾಮ್ಮ ತಮ್ಮನೂ ಹಂಗೆ ಅಂತಾನೆ ಇವಾಗ ಕೊಡು ಏನ ಆಗುತ್ತೆ ಅಂತೇಳಿ ಅಂತಾನೆ ನಮ್ ತಮ್ಮನು ಹಂಗೆ ಮತ್ತ ಮಾತಾಡ್ತಾನೆ ಹ್ಮ್ ಎಲ್ಲಾ ತಮ್ಮಂದಿರು ಅಷ್ಟೇ ಅನ್ಸುತ್ತೆ ಜಗಳ ಆಡ್ತಾರೆ ಕಿತ್ತ ಆಡ್ತಾರೆ ಎಲ್ಲಾನು ಮಾಡ್ತಾರೆ ಮತ್ತೆ ಇದು ಏನಪ್ಪಾ ಅಂತಂದ್ರೆ ದುಡ್ಡು ಕಂತತಾರೆ ಮತ್ತ ಆಮೇಲೆ ಹೂ ಕೊಡ್ತೀವಿ ಅಂತ ಅಂತಾರೆ ಎಲ್ಲ ತಮ್ಮಂದಿರು ಹಿಂಗೆ ಅನ್ಸುತ್ತೆ ಮಾತಾಡೋದ್ರಲ್ಲಿ ಜಗಳಾಡದ್ರಲ್ಲ ಎಲ್ಲಾ
ಹೌದೌದು ಶಗ್ಗಳಾನ ಆಡ್ತಾರೆ ಮತ್ತೆ ರೊಕ್ಕಾನ ಇಸ್ಕೊಂತಾರೆ ಮತ್ತೆ ಏನಾದ್ರು ಕಷ್ಟ ಬಂದ್ರೆ ಪಕ್ಕ ನಿ
ಹಾ ಅದು ಮಾತ್ರ ಪ್ರೊಟೆಕ್ಟಿವ್ ಅಲ್ಲಿ ಜಾಸ್ತಿ ನಿನ್ಕ ರೆ ಜಾಸ್ತಿ ಇದು ಮಾಡ್ತಾರೆ ನಮಗ್ ಸಾತ್ ಕೊಡ್ತಾರೆ ಎಲ್ಲದಕ್ಕೂ ಎಲ್ಲಾ ತಮ್ಮಂದಿರು ಇಷ್ಟೇ ಅನ್ಸುತ್ತೆ
ಹೌದೌದು
ಹ್ಮ್ ಸರಿ
ಸರಿ ಇರ್ತಿ ನಮೆಲ್ಲ ಮಾಡ್ತೀನಿ